ಹಲೋ.
ಹಲೋ ಕಾ.
ಹ್ಮ್ ಹೇಳುವ ಆಯ್ತು ನ ನಾಷ್ಟಾದದೆಲ್ಲ.
ನಾಷ್ಟ ಆಗೇತ್ ನೋಡವಾ ನಿಂದ.
ನಂದ ದಿನ ಅಲ್ವಾ ಮಾಡ್ಬಕ್ ನ ಅಷ್ಟೆ ಕೆಲ್ಸ ಮನಿ ಒರ್ಸಕತ್ತೆನ ನೋಡು.
ಹೌದಾ.
ಹ್ಮ್ ಏನ್ ನಾಷ್ಟ ಮಾಡದೆ.
ರೊಟ್ಟಿನ ಮಾಡಿದ್ನಕ.
ಹ್ಮ್ ಹ್ಮ್. ಹೋಯ್ತಾರನು ಹುಡುಗರು ಬಾಕ್ಸ್ ರೊಟ್ಟಿಗೆ.
ಹಓ ಅದು ಸರಿ ಕೊಡ್ತಿವಿಕ್ಕ ಒಯ್ಲೇ ಬೇಕು ಒಂದ ಸರಿ ವೈರಮ್ಮ ಅಂತ ಹೇಳ್ತೇನಿ.
ಉಣನ ಎಲ್ಲ ನಿಮ್ಮೂರೆ ನಮ್ಮೂರು ರೊಟ್ಟಿನ ಒಯ್ಯಲ್ಲ ವಟ್ಟ. ಕಾಲೇಜ್ ಮುಗಿಸುದ್ರ ಅವರು ತಿರುಗಿ ರೊಟ್ಟಿ ವದಿಲ್ಲಂದಿನದ ರೊಟ್ಟಿ ಚಂದ ತ ಆರಾಮಿಲ್ಲ ಅಂತ ಹೇಳಿ.
ಹಸ್ತ್ ತಿನ್ ಬರ್ತ್ ಏನರ ಮಾಡಿ ಕಟ್ಟೆ ಬಿಡ್ತೇನಕ್ಕ.
ರೊಟ್ಟಿ ಯಾರಂದ ಹೋಗಲ್ ಮಮ್ಮಿ ಬ್ಯಾಡ ಅಂದು ಬಿಡ್ತಾರ ಅದಕ ಸಂಜೆ ಮಾಡ್ತನ ನಾರೊಟ್
ಇಲ್ಲಕ್ಕನಾನ್ ಬಿಡದ ಇಲ್ಲಾನ ಇಲ್ಲತ್ತಂದ್ರ ಮನಗ್ ಬಂದ್ ಹಾಳು ಮುಳು ತಿಂಡಿ ತಿಂತಾರ ಅಲ್ಲಿ ಆಪ್ಷನ್ಸ್ ಇರಲ್ಲ ಅಲ. ಅದಕ ತಿಂತಾರ ನೋಡುವ ಭಾರತಿ ಅಕ್ಕಗ ಫೋನ್ ಹಚ್ಚಿದ್ನಾಕ್ಕ.
ಏನ್ ಅಂದ್ಲವ್ವ ಚಿತಿದ್ಲ.
ಭೂಮಿ ಎತ್ತಿದ್ಲು.
ಹ್ಮ್ ಏನಂದ್ಲು ಭೂಮಿ ಆಕಾಶ.
ಮಮ್ಮಿ ಕೈಯ ಕುಡ ಅಂತಂದೆ ಮಮ್ಮಿ ಎಲ್ ಈ ಎಲ್ಲಮ್ಮ ಮನಿಗ್ ಹೋಗ್ಯಾಳ ನಾ ಊರಿಗೆ ಬಂದೇವಂತಾರಲ್ಲ. ಮಮ್ಮಿಗ್ ಫೋನ್ ಹಚ್ಚನಮ್ಮ ಹಚ್ಚರ್ ಹಚ್ಬೇಕಿಲ್ಲ ಅಂದ್ರ ಮಮ್ಮಿ ಫೋನ್ ಬಿಟ್ಟು ಹೋಗ್ಯಾಳ ಇಲ್ಲೇ ಅಂತನ್ನು.
ಹ.
ನನ್ ಈಗ್ ಹೇಳಕ್ಕ ಅವ್ರ ನಮ್ಮ್ ಮನೆಯವರಐತ್ರಿ ಅತ್ರ. ಐ ಇಕಿಂದಿರ್ಲಿಲ್ಲ ನಂಬರ್ ಈಗ ಹೆಂಗ ಇದಾಯ್ತು.
ಬಾ ಯಾರಿಗೊತ್ತು ಯಾವಾಗ ಅಂದ್ರ ಅವಾಗ ಅದ ಹೇಳಲ್ಲ ಯಾಕಂದರ ಸಂದರ್ಭ ತಕ್ಕ ನಂಗ ಚೇಂಜ್ ಆಗ್ತಿರ್ತಾವ ಅಂತ ಹೇಳಿ.
ನಮ್ಮನವರ ಹತ್ರ ಐತೆ ಫೋನ್ ಅಂತರ ಹುಡುಗರು ಎತ್ಕ ಅ್ರ ಇಲ್ಲಕ್ ಬಿಟ್ಟ ಹೋಗಿದ್ದೆ ನಾನು ಅಂತ ಹೇಳ್ತಾರ ಇಲ್ಲ ಇಸ್ಕೊಂಡಿದ್ದೆ ನಾನು ಇವತ್ತು ಚೂರು ಮಾತಾಡತಿದ್ದ ಅಂತ ಹೇಳಿ ಇಸ್ಕೊಂಡಿದ್ದೆ ನಾನು ಅಂತ ಹೇಳ್ತಾಳ.
ಹೆಂಗಂದ ನಂಗ ಉಲ್ಟಾ ಹೊಡದೀನ.
ಹಂಗ ಮತ್ತ್.
ಹಾ.
ಒಂದ್ಸಲ ಭೂಮಿ ಎತ್ತಿದ್ಲು ನಮ್ದು ಆಕಾಶ ಎತ್ತಿದ್ ಊರಿಗೆಗ್ ಹೋಗಿದ್ಲಾಕೆ ಆಮೇಲೆ ಇಲ್ಲಾ ನಾನ ಊರಿಗೆ ಹೋಗಿದ್ದೆ ಅದಕ ಹುಡುಗರು ಹತ್ರ ಕೊಟ್ಟೋಗ ಅಂತ ಹೇಳಿದ್ದೆ ಅದ್ಕ ಕೊಟ್ಟೋ ಗ್ಯಾರ ನಮ್ಮನೆಯವರು.
ಹುಡುಗರ ಹತ್ರ ಏನ ಕೊಟ್ಟೊಕ್ಕರ ತಗೋ.
ಅಂತಂದರು ಸುಮ್ನಾದೆ ನಾ. ಯದಕ ಹೋಗ್ಯಾಳ ಅಂತ ಊರಿಗೆ ಎಲ್ಲಮ್ಮನ ಹತ್ರ.
ನಾವ ಎಲ್ಲಮ್ಮನ ಹತ್ರದಿವಿ ಅಕ್ಕ ಅಂತಂದಳ್.
ಹೂ ಎಲ್ಲಮ್ಮನ ಹತ್ತಿರ ಅದರಂತನ ಈಗ ಮತ್ತ ಎಲ್ಲರೂ ಏನ ಅವರವ್ವ ಮಾತ್ರ ಎಲ್ಲಮ್ಮನತ್ರ ಅದಾಳಂತ.
ಅವರವ್ವ ಮಾತ್ರ ಎಲ್ಲಮನ್ ಹತ್ರಾ ಇದಾಳ ಅಂತ ಈಕಿ ಸ್ಕೂ ಈಕಿ ಇಲ್ಲಿ ಎಲ್ಲಿದಾಳೋ ಗೊತ್ತಿಲ್ಲಕ್ಕ.
ಈಗಸೆಕೆಂಡ್ ಮುಗಿತೇನೆಿ ಈಗಏನ್ಮಾಡಕತ್ತಳತ್ತಉಮ್ಮಿ
ಏನ್ ಮಾಡಳಾಂತ
ಏನ್ ಹಚ್ಚಿದ್ಲು ಅಕಿ ಯಾವ ಕಾಲೇಜ್ಗ ಹಚ್ಚಿದ್ಲಲವಾ ಅಲ್ಲಿ ಅದ್ರಾಗ ಹಚ್ಚಿದ್ಲು ಬೆಳಗರ್ನಳಗ ಏನ್ ಕೊಡ್ಸಿಯಾನ ನಂಗು ಗೊತ್ತಗ್ಿಲ್ಲ ಏನೋ ಎಕ್ಸಾಮ್ ಬರ್ಸೀಿನಿ ಅದ್ರ ಫೀಸ್ ಕಡಿಮೆ ಐತಿ ಅಂತ ಹೇಳುದು ಏನೇನ್ ಹೇಳಿದ್ಲು ಸ್ಟೋರಿ
ಸ್ಟೋರಿ ನೀ ಸುಮನೆ ಕೇಳು
ಹ್ಮ್ ಕೇಳದುಅಷ್ಟೇ ಬಿಡ ಮತ್ ನಂದು
ಹೇಳಾಕ ಏನ್ ಗಂಟುಹೋಗೆ ತಕ್ಕ ಬೇಜಾರ ಅನಿಸಿಬಿಡುತ್ತದ ನಂಗತ್ರ ಬಾಳ ಬೇಜಾರ ಆಗೇತಿ ಹೋಗ್ಬೇಕ್
ಬೇಜಾರ್ ಮಾಡ್ಕೊಂತಿ ಬಿಡು ಹೋಗಲಿ ಬರ್ತದ ಏನ ಬೇಜಾರ್ ಮಾಡ್ಕೊಂಡ್ರ
ಬರದಿಲ್ಲಕ್ಕ ಆದ್ರೆ ಸಡನ್ ಈಗ ನೀನು ಕೊಟ್ಟೆ ಅಕ್ಕಮತ್ತ ಇದ ತರ ಕೇಳ್ಬೇಕ ಹೇಳ
ಏನ ಒಂದ ಆಗಿರ್ತೈತಿ ಬಿಡ ಆ ಟೈಮ್ ಗೆ ಎಲ್ಲೋ ಒಂದ ಹುಟ್ಟೈತಿ ಹೆಂಗೋ ಒಂದ ಆತೈತಿ
ಇತ್ತಕ್ಕ ಆದ್ರೂ ನಮ್ಮ ಮೇಲೆ ಇಲ್ಲಪ್ಪಾ ಮತ್ತ ಎಲ್ಲ ರಿಸ್ಕ್ ಕೊಡ್ತೀನಿ ಧೈರ್ಯ ಇಲ್ಲಲ್ಲಕ್ಕ
ಹ್ಮ್
ಏನಾರಾ ಧೈರ್ಯ ಬೇಕಲ್ಲ ಧೈರ್ಯ ಇತ್ತ ಅಂದ್ರ ನೀನ್ ನಿನ್ ನೀನ್ ಧೈರ್ಯವಾಗಿ ಇದ ಫೇಸ್ ಮಾಡ್ತ ಎಲ್ಲ ಮಾಡ್
ಮಾಡಬೇಕಕ್ ಮತ್ತೆ ಈ ನೋಡು ಫಸ್ಟ್ ಮಾಡ್ಕೋ ಹೋಗ್ಬಾರ್ದು ಒಂದು ಮಾಡದ್ಮೇಲೆ ಧೈರ್ಯವಾಗಿ ಫೇಸ್ ಮಾಡ್ಬೇಕು ಒಂದು
ಹ ಅಕ್ಕಾ
ಹಂಗಿಲ್ಲ ಮಾಡ್ಕೊಬರೋದ್ ಫಸ್ಟಿಗೆ ಮಾಡದ್ಮೇಲೆ ಫೇಸ್ ಮಾಡ್ಬೇಕು ಎರಡ ಇರ್ತವಲ್ಲ ಅಕ್ಷನ್ಸಿನಿ ಏನೇ ಇರಲ್ಲ ಒಂದ ಮಾಡ್ಕೊಬಾರದುು ಮಾಡ್ಕೊಂಡ್ಮೇಲೆ ಅನುಭವಿಸ್ಬೇಕು
ಏನ್್ ಏನ ಬಾಳ ಪುಸ್ತಕ
ಏನ್ ಮಾಡುದ್ ನ ಅಷ್ಟ ರೊಟ್ಟಿ ಮಾಡಿ ನ ಅಂದಲ್ಲಾ ರೊಟ್ಟಿ ಪಲ್ಯ
ಹಾ ರೊಟ್ಟಿ ಪಲ್ಯ ಮಾಡಿನಕ್ಕ ಇದು ಇದ ಕಾಳು ಏನದು ಅಲ್ಸಂಡಿ ಕಾಳಕ್ಕ ಅದನ್ ಮಾಡಬೇಕ ತಿಂದ್ರೆ ಕೆಲ್ಸಗಳು ಸ್ಟಾರ್ಟ್ ಆಗವ ನೋಡವಾ
ಕೆಲಸ ನಾನು ಮನಿ ಹೊರ್್ದ ಸಾನ ಜಳಕ ಮಾಡಿ ಪೂಜೆ ಮಾಡಿದ್ಲು
ಇ್ ನಿಂದು ಆಗ ಏನ್ ಮಾಡ ಅಂತೀನಿ
ನಾನ್ ಮನ ಒರ್ಸಕತ್ತನಂತ ಕೇಳಿಲ್ಲ
ಮನ ಹೊತ್ತ ಉಂಟು ಇನ್ನುೂ ಜಾಗಕ್ಕಿಲ್ಲ
ಈಗ ಹೋಗಬೇಕ್ ನೋಡ್ ಜೋಳಕಕ ಒಬ್ಬ ಕುಂಡಿಪಲ್ಯ ಮಾಡಕ್ೋದ್ನಾ ಅವ ಯಾಕೋ ಜರ ಜಲ್ದಿ ಬಳಿನ ಕುದಿಲಿಲ್ಲ ಆಮೇಲೆ ನೆಕ್ಸ್ಟ್ ಬೆಳಿಗ್ಗೆ ಒಂದ್ ಎರಡ್ ಮೂರ್ ಸಲ ಮಾತಾಡ್ಕೊ ಕೆಲ್ಸನ ಆಗಂಗಿಲ್ಲೇವ ನಿನ್ ಜೊತೆನೆ ಒಂದ ಎರಡ್ ಸಲ ಮಾತಾಡಿದ್ನ ನೀವತ್ತ ಮಾಡಕ್ತ್್ಮೇಾವು ಸುರಸಂಗಲಿ ಈ ಕಡೆ ಕೆಲಸ ಮಾಡಕು ಕರೆಕ್ಟ್ ಆಗ ಇನ್ನು ಬಂಡೆ ಗಂಡ ತೊಳಿಬಹುದು ಅಡುಗೆ ಮಾಡೋುದ್ರ
ಹೌದು ನಾನು ಏನು ಮಾಡಿಲ್ ನೋಡು ಹಂಗ ಕುಂತೆ ಯಾವದೋ ಒಂದ ಸೀರಿಯಲ್ ಹತ್ತಿತ್ತ ನಾ ಸ್ವಾಮೀದ
ಹ್ಮ್
ನೋಡ್ಸೋದಕ್ ಒಂದಸಕ ಇನ್ನು ಏನು ಆಗಿಲ್ಲ ಮತ್ತತ್ ಇನ್ನೊಂದ್ ತಾಸ ಆಯ್ತಂದ್ರ ನಮ್ ಅಕ್ಕನ್ ಕರಿಯಕ್ ಹೋಗಬೇಕು
ಏನ್ ಮಾಡ್ತಿ ಏನ್ ಕೆಲ್ಸ ಏನ್ ಅಲ್ಲಿ ನೋ ನೀನು ನಿನ್ ಜೊತೆ ಬಟ್ಟೆವರ ಒಲ್ಲದ ಉದ್ದಾರ ಆಗಿದ್ರಿ ಇಲ್ಲೇನು ಬಟ್ಟೆ ಎಲ್ಲಾ ಬಟ್ಟೆ ಎಲ್ಲ ಹ
ಹೊಳ್ಕೊಂತ ಹೋಗ್ಬರ್ತಾವ ನೀವ್ ಹೊಳಿಲಿಲ್ಲ ಅಂದ್ರ ಬರಲ್ಲ
ಇಲ್ ಬಿಡಕ್ಕ ಓನರ್ ಸ್ವಲ್ಪ್ ಓನರ್ ಸ್ವಲ್ಪ್ ಕಿರಿಕಿರಿ ಅದರ ಮೇಾಲ ಏನೂ ಜಾಸ್ತಿ ಇದನ್ ಮಾಡಂಗಿಲ್ಲ ಸೌಂಡ್ ಇಲ್ಲ ಯಾರು ಬರಂಗಿಲ್ಲ ಹ್ಮಂಗಾಯ್ ಸ್ವಲ್ಪ ನಾವ್ ಜೋರಾಗಿ ನಡದ್ರ ಏನೋ ಸೌಂದ್ ಬಂತೈತ್ತಲ್ಲ ತೆಗೀರಿ ಕೋನ್
ಬಾಡಗಿರ ಬಾಳ ಕಷ್ಟ ಆಗ್ಡತ್ತ ನೋಡ ಜೀವ್ನ
ಕಷ್ಟಕ್ಕ ಏನ್ ಮಾಡ್ತಿ ಬೇರೆ ಕಡೆ ನೋಡೋಣ ಅಂದ್ರಲ್ಲೋಗರು ಸಿಗಲ್ಲ ಅಕ್ಕ ಮನ ಈಗ ಕೆಳಕ್ ಹೋದ್ರೆ ಎಂಟು ಹತ್ತು ಸಾವಿರ ರೂಪಾಯಿ ಹಾವ ತರಕ
ಹ್ಮ್
ಮತ್ತೆ ಏನ್ ಮಾಡೋಣವ ಸೊ ಅದೇ ಹೇಳಿಲ್ಲ ಸತೀಶ್ನ್ ಬ ಬೆಳಗ್ಗಿನ ಅನ್ಲಿಲ್ಲ ಇಡೀ ಮೂವತ್ತೆರಡು ಮನಿ ಮನ್ಯಕ ಕುಂರು ಏನು ಅಂತಿದ್ದಿಲ್ಲ ಅಂತೆ
ಎಷ್ಟ್ ಮಂದಿ ಬರ್ಲಿ ಎಷ್ಟ ಮಂದಿ ಹೋಗ್ಲಿ ಆ ವಿಚಾರದಾಗ ಅವೊಂದ ತಗ್ದ್ ಹಾಕಂಗಿಲ್ಲಲ್ ನೋಡ್ಲಿ
ಶಕ್ಷಾ ಅದ ಅಂದಕ ಇನ್ನೊಬ್ರ ಕಷ್ಟ ಅಂದ್ರೆ ಓಡ್ಬರ್ತ
ಹಾ ಅದ ಒಂದ ಎಲ್ಲ ಚಂದ ಐ್ತವನ್ ಬುದ್ಧಿ ದುಡ್ಡಿಂದ ಒಂದು ದುಡ್ಡಿ ನಂದನ್ ಬಿಡ ಅವ ಸಂದರ್ ಅವಿಗೆ ಹ ಹೇಳಸಕತ್ತ ಏ ಮಾಡಕಕ್ಕಾಗಲ್ಲ ಅವಿಗೆ ಇಲ್ಲ ಅಂದ್ರ
ಆಹ ಇದು ಒಂದ ನೋಡ ಒಂದ ಪ್ರಾಬ್ಲಮ್ ಅಂತಂದ್ರ ಸುಳ್ಳು ಹೇಳ್ತಿದ್ದನದು ಒಂದ ಒಂದು
ಸುಳ್ ಮತ್ತೆ ಈಗ ನೋಡಕ್ಕ ಈಗ ಎಲ್ಲಾ ಕಡೆ ಮೇಂಟೈನ್ ಮಾಡ್ಬೇಕಂದ್ರಮ್ಮ ಅವ ಸುಳ್ದೊಳದ ಬಿಟ್ರದ ದಾರ್ ಇಲ್ಲಾ ಇಲ್ಲ ಅವ್ರಗ್ ಅವ್ರದ್ದ ಏನಂತ ಅವ್ರಗ್ ಗೊತ್ತಿರ್ತೈತಿ ನಾವ್ ಸುಮ್ನೆ ಅಂತ ಇವಕ್ಕ
ಹೇಳ್ಬು ಅಂದ್ರೆ ಮಿತಿ ಮೀರ್ ಹೇಳಕ್ ಹೋಗಬಾರ್ದ ಅವ ಹೆಂಗ ಆಗೇತ್ಂದ್ರ ಮಿತಿ ಮೀರ್ ಹೋಗ್ಬಿಟ್ಟೈತ್ಂದ್ರ ಈಗೋ ನೀ ನಡು ನನಗ್ ನನಗ್ ಕೊಡ್ತೀನಂತ ಹೇಳಿರ್ತಾನ ಈ ನನ್ಗ ಫಾರ್ ಎಕ್ಸಾಂಪಲ್ ಬ ಭಾರತಿಯತ್ರದದು ಬಿಸಸ್ಕ ಕೊಟ್ಟಿದ್ದ್ ಯಾರ್ ಹತ್ರ ಒಂದ ಹತ್ತು ಪರ್ಸೆಂಟಗ ನಂ ನ್ ಹ ಹೇಳಳ್ ಗೊತ್ತ ಅ ಆಶೀರ್ವಾದದ ದುಡ್ಡು ತೊಗೋಬೇಕಾದ್ರ ಏನಂದ್ರ ಅಕ್ಕ ನಿನ್ ಕ ಕೊಡ್ನ ಅಕ್ಕ ದುಡ್ಡು ಬತ್ತೈತಿ ನಿನ್ಗ ನೀನ ತಗ್ ಬಿಡು ನು ಸು ಪರ್ಸೆಂಟ್ ನು ಕಟ್ಟಕ ಆಗಲ್ಲ ಅಂತ ಅ ಅವ್ರಗೂ ನೈ ಮಾಡದ ನಾನು ಚಿಕ್ಕ ಮಾಡದ್ನ ಅದು ಬಂದ ತಕ್ಷಣ ನನ್ಗೆ ಹೇಳ್ದ ಕೇಳ್ದ ಕೊಟ್ಬಿಟ್ಟ್ಯಾರಿಗ
ಹ್ಮ ಮತ್ತ
ಬೇಜಾರ ಬಿಡ ಅಲ್ಲಿತ್ತ ಧರ್ಸ್ಥಳದ ಬಸದಾಗನಂದ ಒಂದೂಂದು ಲಕ್ಷ ರೂಪಾಯಿ ಬಂತು ನೀ ತಗೊಂಡಂಬಳಕ ನನ್ ಬಡಿ ಕಕ್ ಆಗಲ್ಲ ಕೊ ಬಿಡೋರಗ್ ಬರ್ತವ್ರಿ ಅಂದ ಮತ್ತ ಅವ ಏನ ಬಂತ ಮತ್ತ ಬಳಸ್ಕೊಂಡ ಒಂದ್ಸಲ ಚಂದ ಎರಡ್ ಸಲ ಚಂದ ಮೂರ್ಲ ಚಂದ ಪದೇ ಪದೇ ಹೇಳಕತ್ರಂತಂದ್ರ ಏನಗ್ ಬಿಡತೈತಿ ಬೇಜಾರಗ್ ಬಿಡತೈತೆ ಅಷ್ಟ
ಇಷ್ಟ ಅಕ್ಕ ಆದ್ರೂ ಚಲೋ ಅನ್ನ ಏನ ಆಗ್ಲಿ ಚಲೋ ಅಕ್ಕ
ಹ್ಮ್ ಆದ ಅದ ಒಂದು ವಿಚಾರ ಬಿಟ್ರ ಇನ್ನೊಂದ ಏನು ಪ್ರಾಬ್ಲಮ್ ಇಲ್ಲ
ಓನರ್ಗಳನೆ ಎಲ್ಲಾ ನೋಡಣ ಚಲೋ ಒಳ್ಳೆ ಅ್ಣ
ಅದ್ರ ಅದು ಒಂದ ನೋಡದು ಅದು ಪ್ರಾಬ್ಲಮ್ ಸಿಕ್ಕಾಕೊಣಣ ಅಂತ ನನ್ಗೂ ಅರ್ಥ ಆಗತ್ತ ಹಂಗಂತಂದಬಿಟ್ಟಿ ಎಷ್ಟ ಅಂತ ನಾವ್ನು ಅರ್ಥ ಮಾಡ್ಕೋಕ್ ಆಗತ್ ಹೇಳು ಈ ಪರಿಸ್ಥಿತಿ ನಮ್ದು ಚಂದ ಇತ್ತಂದ್ರೆ ಅರ್ಥ ಮಾಡ್ಕೋಬಹದು
ಒಂದ ಮಾತಲ್ಲಿ ಹೇಳ್ಬೇಕಂದ್ರೆ ಒಳ್ಳೋವರ್ಕ್ಕ ಅಂತಾರ ಮತ್ತ ಸಿಗುದಿಲ್ಲಕ್ಕವ ಅಷ್ಟ ಅವನ್ ನನ್ನ ಅವ್ನ್ ಹೆಂತಿದೇನ್ ನನ್ಗ ಅಷ್ಟಿದೆ ಇಲ್ ಬಿಿಡ ಹ್ಮ್ ಸಕ್ತೈತ ಅಕ್ಕ ಅಕಿ ಯಾಕ ಹಂಗ ಗುರುಸಿದಲ ಗೊತ್ತಿಲ್ವವಾರ ಮನ್ಕೊಂಡ್ರೆ ಹ ಎಲ್ಲ ಬಿತ್ತು ನಾನಂದ್ರ ಎಲ್ಲ ಎಲ್ಲಾರ್ ನಡತ ನನ್ ಕಡ್ರ ಅವ್ರ ರೀತಿತ್ತ ಎಲ್ಲ ಹಂಗಲ್ಲ ನನ್ ಕ್ರೆ ಯ ಕುುರಿದ ತ ಕಿಗೆ
ಆಕೆಗಿ ನಾವಾಗ ನಮ್ಮ ಮೈ ಮೇಲೆ ಬಿದ್ದ್ ಮಾತಾಡ್ಸ್ಬೇಕು ನೀವುತಡ್ಸ್ತಿರ್ಲಿಲ್ಲಲಾ
ಇನ ಎಲ್ ಮಾತ್ರವ ಸಕುಲ್ ನನಗ ವಟ್ರದಾಗ ನಿ ನಿದ ಜಾಸ್ತಿ ಇ ಅಷ್ಟ ನಿನ್ ಬಿಟ್ಟ ರಾಜ ಮಕ್ಕಳು ಎಲ್ಲಿ ಜಾಸ್ತಿ ಇದ್ ಮಾಡ್ತಿದ್ ನಣಿ ಇಏ ನನ್ಗ ಅಷ್ಟ ಇದು ಅಷ್ಟ ಬಿಿಟ್ರಿ ಎಲ್ ಇದನ್ ಮಾಡ್ತಿದ್ ನಾನು
ಹಾಕಿದ ಒಂಂತರ ವಿಚಾರ ಹಾಕಿದ ಒಂಂತರ ಮೈಂಡ್ ಸೆಟ್ ಏನ್ ಮಾಡಕ ಆಗತ್ತತ್
ಯಾರ್ ಬಿಟರು ನಿನ್ ನಿಮ ಜೊತೆನ ಇದ್ ಮಾಡ್ತಿದ್ದೆ ಮತ್ತೆ ನಿಮ್ ಶಿವಾಯ ನಮ್
ಹ್ಮ್ ಈಗೆಲ್ಲ ಸ್ವಲ್ಪ ತಗ್ಗೇತಾಳಕ ಅಂದ್ರ ಕವಿತ ನಮ್ಮ ಮದ ನಟಿಲ್ಲ
ಏನ್ ತಗ್ಗಿದ್ರು ಏನ್ ಬಗ್ಗಿದ್ರು ಅಕ್ಕ ಮನ್ಷ್ಯ
ಅದ್ರ ದಿಮಾಕದ ಮಾತಾಡಕ್ ಬಿಡಲ್ಲೈಕ್ ಮತ್ತ ತಂದ ದಿಮಾಕ್ನಾಗ ತ ಇರ್ತಾಳಕೆ ಅಂದ್ರ ಬಾಡಗಿ ಅವ್ರನ್ನ ಕೇಬಲ್ ಬಕ್ತಿತಾಳಕ್ಕೆ
ಬಾಡ್ಗಿದಾರಕ್ಕ ಇಲ್ಲ ಅಂತ ಬಂದಾರಲ್ಲ
ಹ್ಮ್ ಅವ್ರೇಏನೋ ದುಡ್ಡು ಇಕೊಂಡ್ ತಿನ್ನಾಕ್ಂತ ಬಂದಿರ್ತಾರೆ ಈ ಕಡೆಗೆ ಅಲ್ಲಿ ಇರುತೈತಿ ಟ್ರಾನ್ಸ್ರ್ ಆಗಿರ್ತೈತ ಅ ಬಂದಿರ್ತಾರ ಅವರುದ್ರು ಅರ್ಥ ಮಾಡ್ಕೋಂಗಿಲ್ಲ ಅವರು
ಹ್ಮ್ ಅವರು ಏನ್ ಅನ್ಕೊಂಡಾರಯ್ಯ ಇ ಮೂರ್ ಗತಿ ಇಲ್ ಅವ್ರು ಅನ್ಕೊಂಡಿದ್ದ ಅದಕ್ಕ ಗತಿ ಇಲ್ಲ ಒಂದಯ ನಮ್ಮ್ ಮನಗ್ ಹಾಗ ಅಂತ ಹೇಳಿ ಗತಿ ಇಲ್ಲ ಅಂತಂದ್ರ ಆಕೆನ ಸುಮ್ಮನೆ ಕುಂತ ಶಕೊಂಡ ಉರ್ಣಿಶ್ ಆಗ್ತಿಲ್ಲ
ನಾ ಬರೆಗೆ ಕೋಟಿ ಅವ್ರ ಜೀವನ ನಮ್ಗಾದ್ರೂ ನೌಕರಿ ಐತಿ ನಾವ್ ಅಡ್ಗೆ ಕುಳ್ಳ ಅಂದ್ರ ಅವ್ರ ಜೀವನ ಇಲ್ಲ ಅಲ್ಲಿ ಅದು ಈಗ ಅರ್ಥಾಗಂಗಿಲ್ಲ ಹ್ಮ್ ಮಡಕ್ ಅವ್ರ ಸ್ವಭಾವನ ಹಂಗೈತೆ ಸ್ವಭಾವಕ್ಕ ಹಚ್ಚಿ ಬಿಟ್ಟು ಬಿಡ್ಬೇಕಂತ ಅಷ್ಟ ಅಂತ ಹಂತದ್ರದ
ಅದ್ಕ ನಾನ್ ಮಾತಾಡ್ತಿರ್ಲ್ವಾ ತಲೆ ಕೆೇಸ್ಕೊತಿರ್ಲಿಲ್ಲ ಎಲ್ಲಾರೂ ನೀವು ನೀವ ಅದು ಹಕಿದ್ರೆ ಅಕ ಈಕ
ಹೋಗ್ತಿದವ ಏನ್ ಮಾಡ್ಬೇಕಕ್ ಮತ್ ಏನ್ ಮಾಡ್ಕ್ ಆಗಲ್ಲ ರೂಢಿ ಬೇರೆ ಐತ
ನಿಂಗ ಹೋಗಿದ್ವ ಆ ಕಡೆ ಈ ಕಡೆ ಅಂತೇಳಿ ನಾನು ಅಶ್ವಿನಿ ಮ ರಶ್ಮಿನಿ ಮಮ್ಮೀದ ಗೊತ್ತಾಯ್ತು ಏ ಕತ್ತಿಗೂ ಕುದಿರಿ ಅನಂದ್ಲವ ನನಗ ಆಗ್ಲಿಲ್ಲವ ಅಕ್ಕ------ಆಗ್ಲಿಲ್ಲಮಗ ಎಲ್ಲಿ ಹಂಗಾಗಿ ಅಕ್ಕಿ ಬಿಟ್ಟ ಬಿಟ್ಲಡೀ ಅತ್ತಗ
ನಾನು ಅಕಿಂದಕಿ ಆಮೇಲ್ ಬರ್ತ ಬರ್ತ ಅನಕಿ ಬಿಟ್ಟೆ ಎದುರಿಸಲು ಹಿಂಗ ಏನೊ ಸಲ ಪ್ರಾಬ್ಲಮ್ ಆಯ್ತು ಏನೋ ಅಂದ್ಲಕಿ ಅದ್ಕ ನೀ ಅನುಭವಸಕತ್ತಿ ಏನೋ ಅಂದ್ಲವ ನನಗಾಕಿ ತಲೆ ಬಿಟ್ಟತ್ ನೋ ನನಗ ಮಾಡೇ ಬಿಟ್ಟೆ ಜಗಳ ನಾನು ಅದಕ ನೀ ಅನಬೋಸಕತ್ತಿ ನೋಡಂದ್ಲು ನಾನ್ ಅನುಬೋಸಕತ್ತಿನಿ ನೀನ್ ಅನಬೋಸಕತ್ತೆನು ನಾ ಮಾಡಿದ ನಾ ಅನಬವಸಕತ್ತನಿ ನೀ ಮಾಡಿದ್ದ ನೀನ್ ಅನ್ಭೋಸ್ ಆಗೆ ಹಂಗೆ ಹಿಂಗೆ ಅಂತ ಒದ್ರಾಡ್ಬಟ್ಟೆ ಚಂದಾಗಿ ಎದ್ರಸಲಕ್ಕೆ ಬಂತವಾ ಎದ್ರ
ಏನು ಹೇಳಾಕ್ ಹೋಗಬಾರ್ದಕ್ಕ ಅಣ್ಣಾಡ ಏನು ಮಾತಾಡ್ಬಡ ನಮ್ದ್ ಏನ್ ಇರ್ತತ್ ಅದ ಅಷ್ಟ ಮಾತಾಡ್ಬೇಕ
ಚಂದನ ಆಐತದ ಯಾಕ್ ಬಿಡ್ತ ನನ್ ಜೊತೆಗೆ ಮಕ ಊದ್ ಮಾಡ್ಕಂಡ್ ಕೂತ್ಕೊಂಡ್ ಬಿಡಕ್ ಸ್ಟಾಟ್ ಮಾಡಬಿತೆ ನಾನು ಬಿಟ್ಬ ಬಿಟ್ಟು ಮೊದ್ಲೆಲ್ಲ ಇದ ಮಾಡ್ತಿದ ನ ಆಮೇಲೆ ಬರ್ತಾ ಬರ್ತಾ ನಾನು ಬಿಟ್ಟು ಬಿಟ್ಟೆ ಯಾರಿಂದ ಏನ ಇಲ್ಲ ಹ್ಮ್
ಹ್ಮ್ ಆ ಅಣ್ಣನು ಚಲೋ ಹೇಂಣ್ತಿ ಮಾತ್ ಕೇಳಬೇಕಲ್ಲ ಏನು ಮಾಡೋಕ್ ಆಗಲ್ಲ ಹೇ ಯೋಡುಕೋ ಅಂತ ಆಮೇಲೆ ಅಣ್ಣಂಗು ಹೇಳಿದೆ ನೋಡ್ರಿ ಸರಿ ನಿಮ್ ಮನಿಯಾರ ಅಂತ ಹೇಳ್ಬಿಟ್ರು ಮೇಲೆ ಪೊಲೀಸ್ ಅಕಲ್ರೆಗೂ ಹೋಗಿತ್ತು ಆಮೇಲೆ ಪೊಲೀಸ್ ಸಂಕಲ್ ಹಿಂಗ ಹಿಂಗ ಅಂತಲ್ಲಮ್ಮ ಅಂದರು ಹಿಂಗ್ರ ಯಾರ ಅನ್ಕೊಂಡು ಅದಕ ನೀ ಮಾಡಿದ್ದ್ಕ ನೀ ಅನಬೋಸಕತಿ ಅಂತಂದ್ರ ನಾ ಮಾಡಿದ್ದ ನ ಅನ್ಬವಸ್ತನಿ ಅಕಿ ಮಾಡಿದ್ದು ಅಕಿ ಅನುಭವಿಸ್ತಾಳ ನಾ ಏನ್ ಯಾರಿಗೂ ಮೋಸ ಮಾಡಿ ನ ಮಾಡಿದೀನಾ ಅಂತಂದೆ ನಾನು
ಅಕಿ ಯಾರ್ಗ ಅಷ್ಟು ರೆಸ್ಪೆಕ್ಟ್
ಅದಕ ನೀನು ದೇವ್ರ ಹಿಂಗ ಇಟ್ಟಾನನ ಅಂದ ಯಾವ ಮಾತ ಅಂತ ಇಲ್ಲಾ ನನ್ಗೆ ಅದಕ್ ಮಾತ್ರ ಮಾತ್ರ ಚಂದ ನನಪೈತ್ ಅದಕ ನಿನಗೆ ದೇವರು ಹಿಂಗ ಇಟ್ಟಾನ ಅಂದಿದ್ಲಿಕ್ಕೆ ನನಗ ನನ್ಗೇನ ಇಟ್ಟಾನವ ಅಂದೆ ನಾನು ಹಾ ಹಾ